ಹ
ಹಲೋ ಹಾ ಹಲೋ ಹಾ ಹಲೋ ರೀ ವಿಕಶ ಅವ್ರ
ಯಮಡಂತ್ರಣ್ಣ
ಹಾ ಊಟ ಆಯ್ತು ನಿಮ್ದು
ಹೌ
ಊಟ ಮಾಡಿದೀವಿ ನೋಡ ನಿಮ್ದ ಊಟ ಆಯ್ತಾ ಹಾ ಕೇಳಿಸತಾ ಇದೀ ನಾ್ ಮಾತ್ರಾ ಕ ತ್ತ
ಹಾ ಕೆಲ್ಸಕ್ ಮಾತ್ರ
ಊಟ ಆಯ್ತಾ
ಊಟ ಆಯತ ನ ನಿಮ್ದ
ನಮ್ದು ಊಟ ಆಯ್ತಿ ಇವಾಗ ಏನ್ ಮಾಡ್ತಾ ಇದ್ರಿ
ಹ ಸುನ್ನೆ ಫನ್ ಹೊತ
ಹೌದಾ
ನೀವ ಏನ್ ಮಾಡ್ತಾ್ದೀಲ್ವಾ
ನಾವು ಇವಾಗ ಊಟ ಮಾಡಿ ಹೊರಗಡೆ ಬಂದ್ವಿ
ಹೌದಣ್ಣ ಎಲ್ಲಿರೋದು
ಹ ಹಾ ಮನೇಲೆೆಲ್ಲಾ ಚೆನ್ನಾಗಿದಾರ
ಹಾ ಚೆನ್ನಾಗ ಅವ್ರಿ ನಿಮ್ಮ್ ಮನಲಣ
ಹಾ ಎಲ್ಲಾ ಚೆನ್ನಾಗಿದ್ದಾರೆ ಮತ್ತೆ ನಿಮ್ದ ಏನ ವರ್ಕ್ ಮಾಡ್ತಾ ಇದ್ರ ಓ್ತಾ ಇದೀ್ರಾ
ಇನ್ನು ಸ್ಟಡಿ ಮಾಡ್ತಿದವಣ್ಣ ಇನ್ನು
ಯಾವ್ದ ಕೋರ್ಸು
ಭ ಹಣ
ಬೇನಾ ಅಂದ್ರೆ ಯಾವ್ದ ಆಪ್ಷನಲ್ಸ್
ಹಣ
ಅಪ್ಷನನ್ಸ್ ಯಾವವುದು ನಿಮ್ದು
ಸಬ್ಜೆಕ್ಟ್ಸಾ
ಹಾ ಸಬ್ಜೆಕ್ಟ್ ಸ
ಹ್ಟ್ರ ಪೊಲಿಟಿಕಲ್ ಸೋಶಿಯೋಲಜಿ
ಹೌದಾ ಯಾವ ಇಯರ್ ಈಗ ಫೈನಲ್ ಇಯರ್ ಸೆಕೆಂಡ್ ಇಯರ್
ಫೋರ್ ತರಾನ ಇವಾಗ
ಹೌದಾ
ಹಣ
ಹ್ಮ್ ಚೆನ್ನಾಗ ಆತ್ ಬಿಿಡ್ರಿ ಮತ್ತೆ ಏನು ಬೇರೆ ನಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ
ಹೌದಣ್ಣ
ಹಾ ಹಾ
ಇವಾಗ ಎಲ್ಲಿರೋದು
ಇವಾಗ ನಾವು ಇಲ್ಲಿ ಧಾರವಾಡ ಡಿಸ್ಟ್ರಿಕ್ ಇರೋದು
ಧಾರವಾಡನಾ
ಹೌದೌದು ಮತ್ತೆ ನಿಮ್ದು ಕಂಪ್ಯೂಟರ್ ಏನಾದ್ೂ ಆಗಿದೆ ಬೇಸಿಕ್
ಬೇಸಕ್ ಬರತಣ ಅಷ್ಟೇ
ಹ್ಮ್ ಹ್ಮ ಬೇರೆ ಯಾವ್ದಾರ ಕೋರ್ಸ್ ಮಾಡ್ಬೋದಿತ್ತಲ್ಲಾ
ಪ್ರಣ ಮಾಡಲಿಲ್ಲ
ಹೌದಾ
ಕಂಪ್ಯೂಟರ್ ಹಚ್ಚಿಲ್ಲ ನಾನು
ಹಾ ಹಾ
ಇನ್ನು ಹೀಗೆ ಅವ್ರರ್ತರ ನೋಡ್ಬಿಟ್ಟು ಕಲ್ತಿರದಾನ ಇನ್ನ ಕೋರ್ತಚ್ಚಿಲ್ಲ
ಹೌದಾ
ಹಣ ಹಚ್ಬೇಕ ಇವಾಗ
ಯಾಕಂದ್ರೆ ಕಂಪ್ಯೂಟರ್ಗೆ ಹೇಗ ವ್ಯಾಲ್ಯೂ ಜಾಸ್ತಿ ಇರೋದು
ಹಾದಣ ಕಂಪ್ಯೂಟರ್ ಮತ್ತೆ ಐ ಟಿ ಒಂದ್ ಮಾಡ್ಬೇಕಿತ್ತು ಸೈಡ್
ಹೌದೌದು ಈಗ ಈ ಜಾಬ್ ಇರೋದೆಲ್ಲಾ ಜಾಸ್ತಿ ಎಲ್ಲ
ಆಯ ಹ ಕಂಪ್ಯೂಟರ್ ಐಟಿ ಕ ಹತ್ರಣ ಇವಾಗ ಯಾರ ಬ ಕೆಳ ವರಾ
ಹ್ಮ್ ಹ್ಮ್ ಅದೇ ಪ್ರಾಬ್ಲ್
ಹ್ಮ್ ಸೈನ್ ಮಾಡ್ಬೇಕಣ ನಾವು
ಮತ್ತೆ ಹೊಲ ಎಲ್ಲಾ ಇದೆಯಾ ನಿಮ್ದು
ಹ ನ್ ಅಲ ಐತೆ
ಹ್ಮ ಎಷ್ಟು ಎಕರೆ ಇದೆ
ಅನ್ನಡಕ್ಕೆ ರಣ
ಹೌದಾ ಎಷ್ಟು ಜನ ತಾವು
ನಾವ್ ಮೂರು ಜನಣ್ಣ
ಹೌದಾ ಹ್ಮ ಅಂದ್ರೆ ಬ್ರದರ್ಸ ಸಿಸ್ಟರ್
ಬ್ರದರ್ಸಣ ಇಬ್ರು ಇನ್ನ ಚಕ್ಕ ಸಣರು ನ ನಾನು ಎ್ದ ವರ
ಹ್ಮ್ ಹ್ಮ್ ಹ್ಮ್ ನ್ ತಾವು ಎಲ್ಲಿರುದು ಈಗ
ನಾವು ಸುರುಪುರ್ ಕೇಳಿದ್ರಾ ಅಣ್ಣ ಸುರುಪುರ
ಪುರ್ ಹಾ ರಾಯಚೂರು ಡಿಸ್ಟ್ರಿಕ್
ಇಲ್ಲಣ್ಣ ಯಾದಗಿರ್ ಡಿಸ್ಟ್ರಿಕ್ಟ್
ಯಾದಿಎಷ್ಟು ಸರಿ ಹಾ ಹಾ
ಅವನು ಹಾಸ್ಟೆಲ್ ಇರುದಣ್ಣ
ಮತ್ತೆ ನಿಮ್ ಕಡೆ ಮಳೆ ಎಲ್ಲಾ ಹೇಗಿದೆ
ಅದೇ ಇವಾಗ ಬರ್ತಾ ಇಲ್ಲಣ್ಣ ಪ್ರೆಜೆಂಟ್ ಒಂದು
ಹೌದೌದು ಈಗೆಲ್ಲಾ ಕಡೆ ಮಳಿದೆ ಸ್ವಲ್ಪ ಪ್ರಾಬ್ಲಮ್ ಇದೆ
ನಿಮ್ ಕಡೆಣ
ನಮ್ ಕಡೆನ ಹಾಗೆ ಆಗಿದೆ ಮಳೆದೆಲ್ಲ ಕಡೆನೂ ಪ್ರಾಬ್ಲಮೇ ಇದೆ ಈಗ
ಎಲ್ಲಾ ಕಡೆನೂ ಮಳೆ ಆಗ್ತಾ ಇಲ್ಲ ಯಾವ ಕಡೆನೂ
ಹೌದಣ ಒ ನಾಲ್ಕ ಜನ ವಜ್ಜ ಬಂತಂದ್ರ ಹತ್ತಿ ಬೀಜಾ ಉರ್ವಿ ದಿವಿ ಈಗಿದ್ರೆ ಮಳಿ ನೆ ಬರಲ್ಲ ಗೆದ
ಹೌದೌದು ನಮ್ದು ಈಗ ಒಂದ್ ಹದಿನೈದು ದಿನ ಆಯ್ತ ಕಾಳ ಹಾಕಿ ಅಂದ್ರೆ ಮುಸ್ಕಿನಜೋಳ ಅಂತಲ್ಲ ಗಂಜೋಳ
ಜೊಳಾವ
ಹಾ ಹಾ ಗೋವಿಂದ ಜೋಳ ಅಂತೇಳಿ ಮುಸ್ಕಿನ್ ಜೋಳ
ಹಾ ಹಾ
ಅದನ್ನ ಹಾಕಿದ್ದೀವಿ ಆ ಹುಟ್ಟಿದ ಚೆನ್ನಾಗಿ ಬರ್ಬೇಕಂದ್ರೆ ಮಳೆ ಬರ್ಬೇಕು ಮಳೆನೆೇ ಬಂದಿಲ್ಲ
ಹೌದಣ್ಣ
ಹ್ಮ್ ಹ್ಮ್ ಮತ್ತೆ ನಿಮ್ ಕಡೆ ಏನ್ ಬೆಳತೀರಿ
ಹತ್ತಿ ತೊಗರೆ ರಜ್ಜೆಯ ಜೋಳ
ಹಾ ಹಾ ನಮ ನಮಕ್ ಹಾ ಹಾ ಹಾ
ಅದು
ಹೌದಾ
ಹಾ ನಿಮ್ ಕಡೆಣ
ನಮ್ ಕಡೆ ಅಂದ್ರೆ ಈಗ ಕಬ್ಬು ಜಾಸ್ತಿ ಇದೆ ಇವಾಗ
ಕಬ್ಬ ಹ್ಣ
ಹಾ ಮೊದ್ಲೆಲ್ಲಾ ಒಂದು ಎಂಟತ್ತು ವರ್ಷದಿಂದೆ ಭತ್ತ ಇತ್ತು ಈಗೆಲ್ಲಾ ಕಬ್ಬುಯ ಬೆನ್ನು
ಹ
ಆಮೇಲೆ ಗೋವಿಂದ ಜೋಳ ಇದನ್ನೇ ಜಾಸ್ತಿ ಬೆಳ್ತಾಾರೆ ಈಗ ಶ್ರ್ಲಿಇವಾಗ ಏಳ್ ಸಾವಿರ ಆಯ್ತು
ಹ್ಮ ಹ್ಮ್
ಇವಾಗ ಮತ್ತೆ ಮಾರ್ಕೆಂಟ್ ಅಲ್ಲಿಗೆ ಈಗ ಅಂದ್ರೆ ಬೇಸಿಗೆ ಟೈಮ್ ಈಗ ಒಂದ ಎರಡು ತಿಂಗಳ ಹಿಂದೆ ಕ ಕೇಳಿದ್ ಮಾರ್ಕೆಟ್
ಹ್ಮ
ಇವಾಗ ಎಷ್ಟಿದೆ ಅಂತ ಕೇಳಿಲ್ಲ ಮತ್ತೆ
ಹೌದಾ
ಹ್ಮ್ ಹ್ಮ್ ಈಗೆಲ್ಲಾ ಸ್ವಲ್ಪ ಇದೇನ ಯಾ ಡೌಟ್ ಬರ್ತಾ ಇದೆ ಮಳೆದು ಏನ್ ಬರಗಾಲನೇ ಆಗುತ್ತ ಏನು
ಹೊಚತ್ತ ಎಲ್ಲಣ ಅದನ್ನು
ಹ್ಮ್ ಹ್ಮ್
ಇವಾಗ ಹಣ ಆಗೈತ್ತ ಇವಾಗ ಮಾಡಿದ್ವಿ ವಾಷಲಲ್ಲಿ
ಹೌದಾ ಊರಿಗೆ ಯಾವ ಹೋಗತೀರ
ಊರಿಗೆಗ್ ಹೋಗ್ಬೋಣ ಇನ್ನೊ ಮೂರ್ ದಿನ ಎಕ್ಸಾಮ್ ಇದ್ಯಲ್ಲನ್ರಿ ಇವಾಗ
ಹಾ ಹಾ ಹಾ ಯಾವ ಸಮಯ ಹ ಮರ ಮಾಬಬ ಶುರು ಆಗಿದ್ದಲ್ಲಿ ಈಗ
ಹಾ ಅದಕ್ ಹೋಗ್ಬೇಕಣ್ಣ ಮೂರಂಕ ಹಾ ಜೋರಗತ್ತತ ಅಂದ
ಹ್ಮ್ ಹ್ಮ್ ಹ್ಮ್
ವರ್ಷದಲ್ಲಿಂದ ಎಲ್ರೂ ಕಲಿಯದಂದ್ರೆ ಫ್ರೆಂಡ್ಸ್
ಅದೇ ಅದೇ ಅದೇ ಹ್ಮ ಮತ್ತೆ ನಿಮ್ ಕಡೆ ಎಲ್ಲಾ ನದಿ ಇದಗಿದ್ದ ಇದ್ಯಾಾ ಹೊಳೆಲ್ಲ ಹೊಳೆಲ್ಲ ಇದಾವ
ಒಳ್ಳೆ ಇದದೆೇ ಆಣ
ಹ್ಮ್ ಹ್ಮ್
ಇದು ನಾರಾಯಣಪುರ್ ಡ್ಯಾಮು ಆಲ್ಮಟ್ಟಿ
ಅದೇ ಅದೇ
ಇ ಬರ್ತ ನ ಅನ್ಸೆಡೆ
ಹೌದಾ
ಹಾ
ಹ ನೀರಾವರಿ ಸ್ವಲ್ಪ ಕಮ್ಮಿ ಇದೆ ಹಂಗ
ಹ್ಮ್ ಹ್ಮ ಹ್ಮ್ ತಾಳಿಿಕಟ ಅ ಕೇಳರೋಣ ತಲೆ ಕುಟ್ಟ
ಹಾ ತಾರಿ ಕೊಟ್ಟೆ ಕೊತ
ಹ ಹಾ ತಳಿಪಟ್ಟಿಂದ ಹದ್ಿನೆಂಟು ಕಿಲೋಮೀಟ್ರಣ್ಣ ನಮ್ಮೂರು
ಹೌದಾ ಸಮೀಪ ಆಗುತ್ತ ನಿಮ್ಗಲ್ಲಿ
ಭಾಗತಾಣ ತುಂಬಾ
ಹ್ಮ ಹಾ ಅಂದ್ರೆ ಬಾರ್ಡರ್ ಅದು ಬಾಗಲಕೋಟೆ ಮತ್ತೆ ಯಾದಗಿರ
ಹೌದಣ
ನಿಮ್ಮ ಸುರ್ಪೂರ್ ಬಾರ್ಡ್ರ ಆಗುತ್ತ ಅದು ಬಾಗಲಕೋಟೆಗೆ ಮತ್ತೆ
ಇಲ್ಲಣ್ಣ ಇದು ಶರಪುರು ಈ ಕಡೆ ಐತೆ ಬಾಲ್ಕೋಟೆ ಆ ಕಡೆ ಐತೆ ತುಂಬಾ ದೂರ ದೂರ ಆಗುತ್ತೆ ಇವು
ಹೌದಾ ಅಂದ್ರೆ ಈಗ ನೀವು ಇರೋದು ಬಾಗಲಕೋಟೆ ಡಿಸ್ಟ್ರಿಕ್ ಅಲ್ಲಿ ಇರೋದು
ಇಲ್ಲೋಣ್ಣ ಯಜ್ಗೇರಿ ಡಿಸ್ಟ್ರಿಕ್
ನ ಅದಗ ಡ್ಟಿಕ್ಲ್ಲಿ ಇೋದು
ಹಾ ಯಾದ್ಗಿರ್ ಡಿಸ್ಟ್ರಿಕ್ ಎಂದ ನಮ್ಮ್ ಮೂೂರ ಇತ್ತ ಇಲ್ಲಿ ಕೆಂಬಲ್ಬತ್ರ
ಹ್ಮ್ ಹ್ಮ್ ಹ್ಮ್
ನಮ್ಮ್ೂರ ಲಾಸ್ಟ್ ಯಾದಗಿರಿ ಡಿಸ್ಟ್ರಿಕ್ ಮತ್ತೆ ಆ ಕಡೆ ಎಲ್ಲ ಬಿಜಾಪುರ ಡಿಸ್ಟ್ರಿಕ್ ಬರುತ್ತೆ
ಹ್ಮ್ ಹ್ಮ್ ಹ್ಮ್ ನಿಮ್ ಕಾಲೇಜ್ ಎಲ್ಲ ಅಲ್ಲೇನ ಹಾಸ್ಟೆಲ್ ಪಕ್ಕನ ನ ದೂರ ಇದಿಯ
ಅಲ್ಲೆ ಐಯ್ತಣ್ಣ ಅಂದ್ರೆ ಒಂದು ಒಂದ್ ಕಿಲೋಮೀಟರ್ ಆಗತ್ತೆ
ಕಾಲೇಜ ಎನ ಪ್ರೈವೇಟ್ ಅದು
ಗೌರ್ಮೆಂಟ್ ಕಾಲೆ
ಗೌರ್ಮೆಂಟ್ ಕಾಲೇಜ ಮತ್ತ ಎನ ಇದು ಸೈನ್ಸ್ ಎಲ್ಲ ಇದೀನಾ ಅಂದ್ರೆ ಕಾಮರ್ಸ್ ಆರ್ಟ್ಸ್ ಅಷ್ಟೇನ
ಹ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಮುರು ಮಿಕ್ಸ್
ಹೌದಾ ಹ ಅನೆದ್ ಬೇರೆ ಬೇರೆ ದಿನ್ನೆ ಇದೆ ಬಿಲ್ಡಿಂಗ್ಸ್ ಎಲ್ಲ ಬೇರೆ ಸಪ್ರೇಟ್ ಇದಿಯ
ಇಲ್ಲಣ್ಣ ಒಂದೇ ಬಿಲ್ಡಿಂಗು
ಹಾ ಟೈಮಿಂಗ್ ಚೇಂಜ್ ಮಾಡ್ತಾರ್
ಅಣ ಬೇರೆ ಬೇರೆ ರೂಮ್ಗೋಗ್ ಬಿಡ್ತಾರ ಅವ್ರು
ರೊಟೇಶನ್ ಮಾಡ್ತೆ ರೊಟೇಶನ್ ಮೇಲೆ ಕ್ಲಾಸ್ ತಗೊತ್ತರೆ
ಹಅಣ
ಹ್ಮು ಹ್ಮು ಹ್ಮ್ ಮತ್ತೇ ಎಲ್ಲಾ ಚೆನ್ನಾಗ್ ನಡಿತಿದೆ ಹಂಗರೆ ಎಸ್ಟೇಟ್
ಹಾ ನಡೀತೈತೆ ಇವಾಗ್ ಫೋರ್ಸೆಮ್ ಎಕ್ಸಾಮು
ಹು ಚೆನ್ನಾಗ್ ಮಾಡ್ರಿ ಆಲ್ದಿ ಬೆಸ್ಟು
ಹ ಮಾಡುವ ಮೋಣ ಇವಾಗಲ್ಲ ಇವಾಗ ಇವಾಗ ಆಲ್ರೆಡಿ ಮುಗಿಬೇಕತ್ ಇದು ಯಾವದೋ ನೀಟ್ ಎಕ್ಸಾಮ್ ಅಂತ ಬಂದ್ಬಿಟ್ಟು ಎಲ್ಲಾ ಕೆಡ್ಸಿಬಿಟ್ರು ಮತ್ತ
ಹೌದೌದೌದು ಇನ್ ಮುಗ್ದಿದ್ರೆ ಮತ್ತೆ ಇಷ್ಟೊತ್ತಿಗೆ ಹಾಗೆ ಇಷ್ಟೊತ್ತಿಗೆಲ್ಲ ರಿಸಲ್ಟ್ ಬರೋ ಟೈಮ್ ಅಲ್ಲ
ನಾ ಇನ್ನೂ ತರ್ಡ್ ಸೆಮ್ ರಿಸಲ್ಟ್ ಬಿಟ್
ಅದೇ ಅದೇ ಸ್ವಲ್ಪ್ ಪ್ರಾಕ್ ಬ್ಲಮ್ ಆಗಿದೆ
ಇನಿಸಿಟಿವ್ ಹಂಗೈತನ ಇಲ್ಲಾ
ಯಾವ್ದೇಳಿ
ರಾಯ್ಚೂರು ಯೂನಿವೇರ್ಸಿಟಿ
ರಾಯ್ಚೂರ ಯನಿವರ್ಸಿಟಿನಾ
ಹಾ
ಹು ನಿಮ್ಗ್ ಅದು ಬರುತ್ತಾ ಹ್ಮ್ ಹ್ಮ್ ನಮ್ದ್ ಇಲ್ಲಿ ಕೆ ಒ ಡಿ ಬರುತ್ತೆ ಕರ್ನಾಟಕ ಯುನಿವರ್ಸಿಟಿ
ತೆ ಎ ವಿಡಿ ಏನಾ
ಹು ಕೆಯುಡಿ
ಹ ಹಾ
ಹ್ಮೂ
ಐಯಪ್ಪ ಕಂಪನಿ ಕೆಲ್ಸ ಮಾಡ್ತಿದಿರಣ ನೀವು
ಇಲ್ಲ ಇಲ್ಲ ಸದ್ಯಕ್ಕೆ ಅಂದ್ರೆ ಒಂದಕ್ಕೇ ನಾವು ಹಂಗೆ ಸುಮ್ನೆ ಅ ಪಾರ್ಟ್ ಟೈಮ್ ಅಂತ ಅದು ಮಾಡ್ತಾ ಇರ್ತಿವಿ
ಹ್ಮು
ಈಗ ವರ್ಕಂತ ಪರ್ಮೆಂಟ್ ಪರ್ಮೆಂಟ್ ಅಂತ ಯಾವ್ದು ವರ್ಕ್ ಇಲ್ಲ ಸದ್ಯಿಕ್ಕೆ
ನೋಡ್ಕಬಿಡ್ಬೇಕಣ್ಣ ಇವಾಗ್ಲೇ ಅಂದ್ರೆ ಮುಂದಗಡೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಒಂದ್ ಕಂಪನಿಲಿ ಸ್ಥಾನ ಹ್ಮು ಕೊಡ್ತಾರೆ
ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಂದ್ರೆ ಒಂದು ಅದು ಟೆಂಡರ್ ಕ್ಲೋಸ್ ಆಗಿ ಪ್ರಾಬ್ಲಮ್ ಆಗಿ ಇದೆ
ಹ್ಮ್
ಅದಕ್ಕೇ ಜೊಜಾಬ್ ಅಂತ ಇಲ್ಲ ಸ್ಟಾಟಿಕ್ಕಾಗಿ
ಹ್ಮು
ಹಂಗೆ ನಡಿತೈದೆ ಹ್ಮು
ಹ್ಮ್. ...
ಮತ್ ಮತ್ತೆ ನೀವು? ಎಲ್ಲಾದ್ರೂ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀರಾ! ...
ಹೂ, ಪಾರ್ಟಿ ಮಾಡ್ತಾ ಇದೀನಿ, ಅವಾಗವಾಗ! ..
ಹಾ, ಹೂ, ಹೂ. ..
ಅದು ಏನಕ್ಕೆ ಕೇಳು? ..
ಹೌದಾ, ಹ್ಮ್, ಹ್ಮ್. ..
ಅವರು ಹುಡುಕ್ತಾ ಇರ್ತಾರೆ? ..
ಮತ್ತೆ, ಎಲ್ಲಾ ಚೆನ್ನಾಗಿ ನಡತಿದೆ ಹೆಂಗಾದ್ರೆ? ..
ಹಾ, ಫಸ್ಟ್ ಎಲ್ಲಾ ಕೈ ಕೊಡುವ ಕೆಲಸ ಮಾಡಬೇಕು, ಅಣ್ಣಾ? ..
ಮರ್ಯಾದೆ, ಹ್ಮ್, ಹ್ಮ್, ಅದೇ, ಮತ್ತೆಲ್ಲ? .. ಮನೆಗೆ, ಸ್ವಲ್ಪ ಹೆಲ್ಪ್ ಆಗ್ಬೇಕಲ್ಲ? ..
ಕಾರಣ? ..
ಅದೇ, ಅದೇ! ...
ಮನೇಲಿ, ಎಲ್ಲಾ, ಮಾಡಬೇಡ ಅಂತಾರೆ? ..
ಹ್ಮ್ ಈಗ ನೋಡಿ ಮಳೆದು! ಡಿಪೆಂಡ್, ಆದ್ರೆ ಮಳೆದು, ಈ ತರ ಆಗಿದೆ? ..
ಹ, ಹೇಳಿ ಅಣ್ಣ? ..
ಎಲ್ಲಾರು ಕಷ್ಟ ಇದೆ, ಜೀವನ? ..
ಹ, ಅಣ್ಣಾ? ..
ಹ್ಮ್, ಹ್ಮ್, ಆಯ್ತು ಮತ್ತೆ! ನಾನ್ ಕಾಲ್ ಮಾಡ್ತೇನಿ, ತಮ್ಗೆ? .. ಹಂಗೇನಾದಾರು, ಇದ್ರೆ ಮತ್ತೆ ನೀವು ಕಾಲ್ ಮಾಡಿ? ..
ಹಾ, ಸರಿ. ಬಿಡು ಆಯ್ತು! ..
ಓಕೆ, ಓಕೆ, ನಮಸ್ತೆ, ಓಕೆ ಬಾಯ್! ....